ಹಾ ಕಿವಿ
ಹಲೋ ರೀ ಆರಾಮ್ ಅದೇ ರೀ ಮೇಡಮ್
್ದೀನೆ ನೀವ್ ಆರಾಮಿದೀರಾ
ನಾವು ಆರಾಮದಿನ ಇಲ್ಲ
ಹ್ಮ್ ಏನ್ ಮಾಡ್ತರ ನಿಮ್ಮಗ
ನನ್ ಮಗ ಮಕೊಂಡ್ ಬಿಟ್ಟ ನೋಡ್ರಿ ಒಂದ್ ಹನ್ನೆರಡು ಗಂಟೆಗೆ ಮೊಕ್ಕೊಂಡ ರೀನಾ ಎ ದೇಲೋಡ್
ಹಾ
ಊಟ ಗಿಟ ಮಾಡಿ ಮನ್ಸಿದ್ ನನ್ ಊಟ ಗಿಟ ಮಾಡಿ ಹ ಹಂಗ ಮಕ್ಕೊಂಡನ್ೀ ಇವಾಗ ಆಯ್ತಿು ನಾಲ್ಕ್ ಗಂಟೆ ತನ್ನಗಲ್ದಲ್ರರಿ ಇವಾಗ ನಮ್ಮ ಮನೆಯವ್ರು ಹೊರ ಹೋಗ್ಯಾರೀ
ಹಾ
ನಾವ್ ಏನಿಲ್ಲ ನೋಡ್ರ ಫ್ರೀ ಇದದೇವ್ರೀ ಇವಾಗ
ಹ್ಮ್ ಏನ್ ಮಾಡ್ತಿದ್ದೀರಾ ಮನಲೆೆಲ್ಲಾ ಆರಾಮಲ್ಲ
ಆರಾಮಿದೀ ನೋಡ್ರಿ ಮನೇಲಿ ಯಾರ್ ಇಲ್ರರಿ ಇವಾಗ ಸದ್ಯಕ್ಕೆ ಬೆಂಗ್ಳೂರ್ಗ್ ಹೋಗ್ಯಾರೀ ಅವರು ನಮ್ ಅತ್ತಿ ನಮ್ಮ್ ಮಾವ
ಹಾ
ಅಲ್ಲೇ ಕೆಲಸ ಮಾಡ್ತಾರೆ ಅವ್ರು ಬೆಂಗ್ಳೂರಲ್ಲಲ್ಲಿ ಒಬನು ಪಸ್ ಕಂಡಕ್ಟರ್ ಅದನ್ರಿನೊ ರ ದಾ ಟೈಲರಿಂಗ್ ಮಾಡ್ತಾರೀ ಅವರು ಬೆಂಗ್ಳೂರಲ್ಲಿ ಬಾಳ ದಿನ ಆಗತ್್ರಿ ಅವ್ರ ನಮ್ಮ್ ಅತ್ತೆ ಮಾವಾಗ ಬರ್ರಿ ಬರ್ರಿ ಬರ್ರಿ ಅಂತಕಷಿ ಹೇಳಕತ್ತ ಇವರು ಹೋಗ್ತಿರ್ಲಿಲ್ಲ ಮೊನ್ನೆ ಏನಂದ್ರೆ ಜ ಆಡ್ ಬಿಿ್ರರು ಬರೇ ನೀನ್ ಸಣ್ಣಗ್ನ ಾನೇ ಇರ್ತ ಏನು ಹೋಗ ಬರ್ಬೇಕು ಇಲಾನ್ ಹೇಳಿ ಜಗಳ ಆಡಿ ಮನೆ ರಂಜಾನ್ ಹಬ್ಬಕ್ಕೆ ಕೊಂಡ ಅವರು ಅದಕ್ಕೆಾಗ ಅತ್ತಿ ಮಾವ ಹೋಗ ಅ ಬ್ರೋ
ಹಾ ಆದದ್ರೆ ಎಲ್ಲ ಹಬ್ಬಕ್ ಹೋಗಿರೋದ ಬಂದಿಲ್ಲನ್ ಹಂಗ್ರ
ಇನ ಬಂದಿಲ್ರಿ ಅವ್ರರು ಇನ್ನ ಕಳ್ಸಲ್ಲಂತ್ರಿ ಅವ್ರ ಜಗಳ ಮಾಡ್ಕೊಂಡ್ ಹೋಗ್ಯಾರಿೀ ಬರ ನಿಮ್ಗ್ ಸಣ್ಣ ಮಾಮ ಅಂದ್ರನೇ ಇಷ್ಟ ಸಣ್ಣ ಮಗ ಅಂದ್ರೆ ಇಷ್ಟ ನಿಮ್ಗ ಈ ನಾವ್ ದೊಡ್ ಮಕ್ಳು ಇಷ್ಟ ಇಲ್ಲೇನು ಅಂತ ಶಯಾಳೆ ಜಾಗ ಲ್ಲ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ಯರಿ ಅವ್ರು ಇಬ್ರು ಮಕ್ಕು
ಹ್ಮ
ಹಾ ಅಕ್ಕಿ ಇವಾಗ ಸದ್ಯಕ್ಕೆ ಅಲ್ಲೇ ಇರ್ತಾರ
ಇರ್ಲಿ ತಗೊಳ್ಳಿ ಎಲ್ಲ ಒಂದು ನಲ್ಕೆ ಸಾರಿಗೂ ಟೈಮ್ ಪಸ್ಗುತ್ತೆಸ್
ಟೈಮ್ ಪಾಸ್ ರೀ ನಮ್ಮತ್ ಮತೆಗೆ ಫುಲ್ ದಪ್ಪ ಅಾರಲ್ರರಿ ಅವ್ರಿಗೆ ನೆಡಂಗಿಲ್ರರಿ ಮನಲಿ ಕುಂತು ಊಟ ಮಾಡಿದ್ರಿ
ಹಾ
ೆ ಇಲ್ಲಿ ಅಂದ್ರೆನೆ ಇಲ್ಲಿ ಹಳ್ಳಿಗಳಲ್ಲಿ ಏನ್ೀ ಮೇನಮ್ ಇಲ್ಲಿ ಸ್ವಲ್ಪ ಆಕಡೆ ಈ ಕಡೆ ತಿರುಗಾಡ್ಕೊಂಡು ಸ್ವಲ್ಪ ಅವ್ರ ಜೊತೆ ಇವ್ ಜೊತೆ ಮಾತಾಡ್ಕೊಂಡ್ರೆ ಸ್ವಲ್ಪ ಎಷ್ಟ್ರಾ ಏನಾದ್ ಮೈಂಡ್ ಫ್ರೆಶ್ ಆಗತ್ೀ ಯಾಕಂದ್ರೆ ವಾಕಿಂಗು ಆಗುತ್ತಾ
ಹೌದು
ಅಲ್ ಏನಿಲ್ಲ ನೋಡ್ರಿ ಬೆಂಗ್ೂರಲ್ಲಿ ಊಟ ಮಾಡೋದು ಮುಕ್ಕೊಳೋದು ಎಲ್ ಹೋಗಂಗಿಲ್ಲ ಬರಂಗಿಲ್ಲ ಹೋದ್ರಿ ಅಲ್ಲಿ ಪಾರ್ಕ್ ಅದು ಹೋಗ್ಬೇಕ್ರಿ
ಹಾ
ಅಂದ್ರೆ ಇವ್ರರಿಗೆ ಫುಲ್ ಬಿಸಿಿ ಇರ್ತಾರೆ ಇವರು ಕೆಲ್ಸದ ಮೇಲೆ ಇರ್ತಾರ
ಹೌದು
ಇವ್ರ ಅಂದ್ರೆ ಫ್ರೀ ಇರಲ್ಲ ಕರ್ಕೊಂಡ ಹೋಗಕ ಅವ್ರ ಏನಿಲ್ಲ ರೀ ಮಾ್ ಮನೇಲಿ ಅದಾರೀ ಇವಾಗ ಏನದ ಮೊಳ್ಕಲ್ ಬ್ಯಾನಿ ಅದ ಅಂತೇಳ್ತಾರ ಇವಾಗ
ಹಾ ಅದುೂ ಒಳ್ಳಿಲಿದ್ದು ತಿರುಗಾಡಿ ಅ ಎಲ್ಲ ಅಭ್ಯಾಸ ಇರುತ್ತಲ್ವಾ ಮನೇಲಿ ಲ್ಲ ಯಾವಾಗ್ಲೂ ಹತ್ತತಿರುವ ಅಲಿಲ್ಲಿ ಹೊರಗಡೆ ಎಲ್ಲಾ ಹೋಗ್ತಾ ಇರ್ತಾರೆ ಹೊಲದ ಕಡೆ ಹೋಗ್ತಾ ಇರ್ತಾರೆ ಇದರ ಮಾಡ್ತಾ ಇರ್ತಾರಲ್ಲ ಸಲ್ಪ ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತಾರೆ ಈಗ ಅಲ್ಲಿ ಹೆಂಗೆ ಅಂದ್ರ್ ತಗೊಡ್ಡು ಹೋಗಿ ಜೈಲಿಗೆ ಹಕ್ ದಂಗೆ ಆಗ್ಬಿಟ್ಟತೆ
ಆಗ್ಗೆ ಆಗುತ್ತೇರೆ ಮೇಡಂ
ಊಟ ಮಾಡು ಮನೆವಳಗೆ ಮಾಮ್ ಇಂದ ಹೊರಗಡೇ ಹೋಗ ಹಾಗಿಲ್ಲ ಹೊರಗಡೆ ಜನಗಳ ಜೊತೆ ಜಾಸ್ತಿ ಮಾತಾಡೋ ಹಂಗಿಲ್ಲ ಹೊರಗಡೆ ಅಕ್ಕಾ ಪಕ್ಕ ಅಲ್ಲೂ ಅವರು ಅಕ್ಕಾ ಪಕ್ಕ ದಲ್ಲಿ ಎರವರು ಕೂಡ ಯಾರುವೇ ಬಿಡುವೆ ಇರಲ್ಲ ಎಲರುವೆ ಬ್ಯುಸಿ ಕೆಲ್ಸಕ್ ಹೋಗರು ಅಂಗಿದಾಗೆ ಹೆಂಗ್ ಅಂದ್ರ ಹ್ಮ್ ಟ್ಟಪಾ ನಮ್ಮನ್ನ ಹಾ ನಮ್ಮ ಯೂಟ್ಯೂಗೆ ನಾವು ಎಸ್ಟೋತಿಗೆ ಹೋಗಿ ಟಿವೋ ಅನ್ಸಿಬಿಡು
ಹ್ಮ್ ಅಂಗೇ ಮಾಡ್ತರಿ
ಹೂ
ಈವಾಗ ಫುಲ್ ಬೋರ್ ಆಗಿ ರಿ ಅವರಂದ್ರ ಕಲಾಸಕ್ ರೆಡಿ ಇಲ್ಲ ರಿ ಇರಿನಿವ್ ಇಲ್ಲೇ ಇರಿ ಇಲ್ಲೇ ಇರು ಆಲ್ ಹೋಗಿ ಎನ್ ಮಾಡ್ತೀರ ನೀನು ಅಂತ ಬೆಂಗಳೋಗ್ ಹಚ್ಯಾರ್ ರಿ ಇನ್ನತನ ಮೂರು ತಿಂಗಳ ಆಯಿತು ರಿ ಹೋಗಿ ಬಂದೆ ಇಲ್ಲ
ಹಾ
ಅದ್ಕೆ ನಾವು ಮನೇಲಿ ಇಬ್ರೆ ಅಡಿವಿ ಬರ್ರಿ ಅಂತ ಹೇಳ್ತಿದ್ದೀನಿ ರಿ ಅವ್ರ ಅಂದ್ರ ಇನ್ನ ಸ್ವಲ್ಪ ದಿನ ಹೋಗ್ ಕ್ಲಿ ಅಂತರ ಫುಲ್ ಯಾವಾಗ್ ಬರ್ಲಿ ಯಾಕ ಬಿಡ್ರಿ ಅಂತೇಳಿ ನಾವ್ ಸುಮ್ನೆ ಆಗಿವ್ ನೋಡ್
ಇನ್ನೇನ್ ಮಳಿಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೋಲ್ಡ್ ಕಡೆ ಕೆಲಸ ಆಗ್ತವೆ ಬರ್ತಿರ್ತಾರೆ ಅವ್ರತೆ ನಮತ್ತೆ ಮಾವನ ಕೆಲಸ ಮಾಡ್
ಮಾಡಲ್ ರಿ ಅವ್ರು ಅವ್ರು ಯಾಕಂದ್ರೆ ಅತ್ತಿ ದಪ್ ಪದರಿ ಮಾಮಗೆನಾದ್ರಿ ಸ್ವಲ್ಪ ವಯಸ್ಸಾಗವಲ್ ರಿ ಕಣ್ ಕಾಣಿಸಲ್ಲ ರಿ ಸಲ್ಪ ಸಂಜಿ ಹೊತ್ತು ಅವ್ಳು ಮೊದಲ ಕೆಲಸ ಭಾಳ ಮಾಡ್ಯಾರ್ ರಿ ಮನಿ ಕಟ್ತಿದ್ರು ನಮ್ ಮಾಮ ದೊಡ್ ಮಾಮ ರಿ ಕೆಲ್ಸ ಮಾಡ್ಯಾರ್ ಈಗ ನಾಲ್ಕ್ ಜನ ಗಂಡ್ಮಕ್ಳ ಇದ್ದು ಎದಗ್ ಕೆಲ್ಸ ಮಾಡಸ್ಬೇಕ ಅಂತ ಹೇಳಿ ಕೆಲ್ಸಕ್ ಹೋಗಸಲ್ರಿ ಈಗ ಅಕೆ ಅವರು ಮನೇಲ್ಲೇ ಇರ್ತಾರೆ ಅತ್ತಿ ಮಾವನು
ಹ್ಮ್
ಇಲ್ ಬಂದುನು ಏನು ಮಾಡಲ್ರಿ ಮನೇಲ್ಲೇ ಇರ್ತ ತರಿಯಾನ ನಮ್ಮ್ ಮನೆಯವ್ರ ಏನಾದ ಹೋಗಿ ಏನಾದ್ರ ಕೆಲ್ಸ ಇದ್ರೆ ಆಳಿ ಆಳಿ ಇರ್ತಾರಲ್ರಿ ತಗೊಂಡ ಹೋಗ್ ಮಾತ
ಲೇಬರ್ ಹಚ್ಚತ್ ಲೇಬರ್ ಕರ್ಕೊಂಡೋಗ್ ಮಾಡಸ್ಕೇತಾರೆ ಹ್ಮ್ ಎಲ್ಲಾದೋರ ಮುಂ ಚಂದನವೇ ಹೊಲ್ದಲ್ಲಿ ಮನೇಲಿ ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ವಾ ಅದು ಅಲ್ಡೆಲೆ ಅವ್ರಿಗೆ ಕುೂತ್ಕೊಳ್ಳೋದು ಅಂದ್ರ ಒಂಥರ ಇದಾಗುತ್ತೆ ಮತ್ತ ಅವಾಗಲ್ಲ ಎಲ್ಲಿ ಇನ್ನ ಸಣ ಸಣ್ಣ ಏನ್ ಶಾಲೆಗೆ ಹೋಗಿಲ್ಲ ಏನಿಲ್ಲ ಬರೀ ಅವ್ರವ್ರ ಮನೇಲಿ ಕೂಲಿ ಮಾಡಿದ್ದಾಯ್ತು ವಯಸ್ಸಿಗೆಗ್ ಬಂದ್ಂದ ಮದ ಅಂದ ಮೇ ಮತ್ ಮನೆ ಇದ್ರದಾಯ್ತು ಹಿಂಗೆ ಅವ್ರು ಬರೀ ದುಡಿಯೋದು ದುಡಿಯೋದು ದುಢಿಯದು ಅನ್ನದ್ರಲ್ ಬಂತ್ ಪಾಪ ಅವ್ರಿಗೆ ಹೆಂಗಾಗ್ ಬಿಟ್ಟಿದಾವಂದ್ರೀ ಈಗನ್ ಇದ್ರ ನೋಡ್ಕೊಂಡ್ರ ಅವ್ರಿಗೆ ಅವ್ರರು ನೋಡ್ಕೊಂಡ್ರ ಗ್ರೇಟ್ ಅನ್ಕೋಬೇಕು ನಿಜವ್ ಅವ್ ಅಷ್ಟ ಎಲ್ಲ ಕೆಲಸ ಮಾಡಿದ್ರೆ ಇದಾಗಿರ್ತಾರಲ್ಲ ಅದು
ನಿಜಾರಿಯ
ಹಾ
ಯಾಕಂದ್ರೆ ಇವಾಗ ನಮ್ಮ್ಮ್ ಎಕ್ಸಾಂಪಲ್ ಹೇಳ್ತೀನಿ ನಮ್ ಅಕ್ಕನೇ ಕೆಲ್ಸಕ್ ಹೋಗ್ತಾಳ್ರಿ ಬೆಳಗ್ಗೆ ಆರ್ ಗಂಟೆಗ ಹೋಗ್ತಾಳ್ರಿ ಮತ್ತೆ ಸ್ವಲ್ಪ ಅರ್ಧ ತಾಸ ಹಿಂಗ ಫ್ರೀ ಸಿಗತ್ರಿ ಮನೆಗ್ ಬಂದ್ ಬಂದ್ ಹೋಗ್ತಾಳ್ರಿ ಊಟ ಅ್ ಮಾಡ್ತಾಳ್ರಿ ಫುಲ್ ಟೈಮ್ ಜಾಬ್ ಇದ್ದ ಜಾಬ್ ಕೆಲಸ ಇದ್ದಂಗ ನೋಡ್ರಿ ಅವ್ ಹ
ಹಾ ಏನ್ ಕೆಲ್ಸಕ್ ಹೋಗ್ತಾರೆ
ಅವರು ಇಲ್ಲಿ ಕುಕಿಂಗ್ ಮಾಡಕ್ ಹೋಗ್ತಾರೀ ಅಪಾರ್ಟ್ಮೆಂಟ್ ಅಲ್ಲಿ
ಹಾ
ಕುಕಿಂಗ್ ಹೋಗ್ತಾರ ನೋಡ್ರಿ ಕುಕಿಂಗಗೆ ಅಂದ್ರೆ ಒಂದು ತಾಸಿಗೆ ಐದ್ ಸಾವಿರ ರೀ ಒಂದ್ ಮನೇಲಿ ಕುಕಿಂಗ್ ಮಾಡಿದ್ರಿ ಅದ್ನು ಬಾಳ ಜನ ಇರಲ್ರಿ ಅದೇ ಹ ಗಂಡ ಹೆಂಡ್ತಿ ಮಗು
ಹೌದು
ಕ್ ರೀ ಅದೇ ನಾ ಐದ್ ಆರು ಚಪಾತಿ ಸ್ವಲ್ಪ ಅನ್ನ ಸ್ವಲ್ಪ ಪಲ್ಯ ಅವ್ರು ಯಾಕಂದ್ರೆ ನಮ್ಂಗ ತಿನ್ನಂಗಿಲ್ರರಿ ಅವ್ರು
ಲೈಟ್ ಡಯಟ್ ಲೈಟ್ ಬೆಳ್ಳಿಗೆಲ್ಲ ಡಯಟ್ ಫುಡ್
ಹ್ಮ್ಮ ಕೆಲಸ ಕೆಲ್ಸಾತೀಯ ಬಿಸ್ಯ ತಾರೀವ್ರು
ಹೌದು ಗೆ ಅವ್ರು ಅದು ಅಲ್ಲಿ ಅಲ್ಲಿ ಹೋದಂಗೆ ಕೆಲಸಕೆ ಈವಾಗ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನೀನು ಫ್ರೀದೆ ಮನೆಯಲ್ಲಿ ಕೆಲಸ ಮಡಿಕೇವ ಒರ್ಗಡೆ ಬಂದು ಒರ್ಗಡೆ ಫೀಲ್ಡ್ಲಾಲೆಲ್ಲ ಕೆಲಸ ಮೊಗಸಕಂಡ್ರಿ ಮತ್ ಸಂಜೆ ಹೂಗು ಮತ್ ಮನೆಲ್ಲಿ ಮಾಡ್ಕಂಡ್ರಿ ಛಪ್ ಅವಾಗ ಇಷ್ಟು ಫ್ರೀಗಿ ಕೊತ್ಕೊಂಡು ಮದಷ್ಟು ಟೈಮ್ ಇರಲ್
ಟೈಮ್ ಇರಲ್ರಿ ಅ ಈವಾಗ ಏನಾದ್ರು ರೇ ಬಾಂದ್ರೆ ರಜೆ ಕೋಡಂಗಿಲ್ಲ ನಾನು ಬರದಿಲ್ಲ ಅಂದ್
ಹೌದು
ಅಷ್ಟು ಫ್ರೀ
ನಾವು ಅದೇ ಕೆಲಸನೆ ತಾನೆ ಮಾಡತಿದಿದ್ದು ಏನಂದ್ರು ಕಾರ್ಯಕರ್ಮ ಇದವೇ ಅಂತಿದ್ದರೆ ನಾವು ನಮ್ಮ ಸರ್ ನೀವು ನಮ್ಮ ಮೇಡಂರವರ ರಜೆ ಕೊಡೆಕಲ್ಲ ಹ ನಂಗೆ ನಾವ ಇದು ಮಾಡ್
ಹ್ಮ್ಮ್ ನೋಡ್ರಿ ಮೊನ್ನೆ ನಮ್ಮ ಹಬ್ಬ ಅಂದ್ರ ಬ ದೊಡ್ಡ ಹಬ್ಬ ರಿ. ಇಲ್ಲಿ ಇಲ್ಲಿ ಬಂದ ಮಾಡ್ರಿ ಅಂದ್ರ ಇಲ್ಲ ಅಲ್ಲಿ ರಜಾ ಕೊಡಂಗಿಲ್ಲ ಅಂತ ಹೇಳಿ ಎಲ್ಲ ಮಂದಿ ಅಲ್ಲೇ ಹೋಗ್ ಮಾಡ್ಯಾರಿ. ನಾವ ಇಬ್ರು ಗಂಡಾ ಹೆಂಡತಿ ಇಲ್ಲೆ ಹಬ್ಬ
ಹ ನೀ ರಂಜನಾ
ಹಾರಿ
ರಂಜನಾ ಹಾ
ಅಷ್ಟ ಬ್ಯುಸಿ ಅದಾರಿ ಆ ಯಮ್ಮ ಇಲ್ಲಿ ಬಂದ ಮಾಡ ಅಂದ್ರ ಇಲ್ಲಾ ಅಲ್ಲೇ ಹೋಗ್ತೀನಿ ನಮ್ ರಜಾ ಕೊಡಂಗಿಲ್ಲ ಕೊಟ್ರೆ ಅದು ಒಂದ ದಿನಾ ರಜಾ ರಾಜಾ ಕೊಡ್ತಾರ ಅದ್ಕೇ ಆಯ್ತಾ ಬಿಡ್ರೀ ಅಂತ ಅಂತ ಹೇಳಿ ಅಲೆ ಮಾಡ್ಕೊಂಡ್ ರಿ ಅವರ.
ಆಗ ಅವರು ಅಲ್ಲಿಂದ ಇಲ್ಲಿಗೆ ಬಂದ ಮಾಡಬೇಕು ಅಂದ್ರ ಅಲ್ಲಿಂದ ಬರೋದಿಕ್ಕೆ ಒಂದ ದಿವಸ ಬೇಕು ಇಲ್ಲ ಮಾತ ಅಟ್ಲಿಸ್ಟ್ ಇಲ್ಲಿಗೆ ಬಂದ ಮೇಲೆ ಊರಿಗೆ ಬಂದ ಮೇಲೆ ಒಂದೆರಡು ದಿವಸ ಇದ್ದು ಹೋಗ್ಬೇಕು ಅಂತ ಅವರಿಗೂನು ಅನ್ಸುತ್ತೆ ಇಲ್ಲ ಹಿಂಗ ಬಂದ ಹೋಯಿತ ಅಂದ್ರೆ ನಾವು ಏನಂತೀವಿ ಏನ್ ಯಾವಾಗಲೊ. ಬರ್ತಾರಾ ಹಿಂಗ್ಹಬ್ಬಕ್ ಬರ್ತಾರಾ ಒಂದ ನಾಲ್ಕ ದಿವಸ ಇರಲ್ಲ ಹಿಂಗ್ ಬಂದ್ ಬಿಟ್ಟು ಹಿಂಗ್ ಹೋಗ್ತಾರೆ ಇಂಥ ಟೈಮು. ಇದು ಮಾಡಲವಾಲಾ ಅಂತ ನಾವು ಅಂತೀವಿ ಬಟ್ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ. ಇವತ್ತು ಒಂದೇ ದಿವಸ ರಜ ನಾಳೆ ನೀ ಕೆಲಸಕ ಬರಬೇಕು ಅಷ್ಟೇ.
ಹ್ಮ್ಮ್ ಅಷ್ಟೇ ರೀ ಅಷ್ಟೇ ಒಂದೇ ದಿನ ಕೊಡ್ತಾರೆ ಅದನ್ನು ಅದನ್ನು ಗೋರ್ಮೆಂಟ್ ಹಾಲಿಡೇ ಔರ್ ಮನೆಲ್ ಇರ್ತಾರೆ ಅಂದ್ರೆ ಸಲವಾಗಿ ಯೂರಿಗಿ ಕೊಡ್ತಾರಿ ಹಾ ಇಲ್ಲ ಅಂದ್ರ. ಕೊಡಂಗಿಲ್ಲ ಮತ್ತೆ.
ಹ್ಮ್ಮ್ ಅಲ್ಲೇ ಇನ್ನೂ ಹೊರಗಡೆ ಅಪಾರ್ಟ್ಮೆಂಟ್ ಇವಗಳಲ್ಲಿ ಅಂದ್ರೆ ಎಲ್ಲಾ ಕೆಲಸ ಹೋಗೋರು ಇದೆ ಇವರೇ ಇರ್ತಾರಲ್ಲ. ಅವರಿಗೂ ಫ್ರೀ ಅನ್ನೋದ. ಸಿಕ್ಕಲ್ಲ. ಇಂಗ ರಜೆ ಇದ್ದಾಗ ನಮಗೂ ಹಿಂಗ ಇರ. ಸಿಗಲಾ ಅಂದಾಗ ಅಷ್ಟೆ ಎನೋ ಅಡ್ಜಸ್ಟ್ ಮಾಡ್ಕೋಳಿ ಮಾಡ್ಕೊಂತಿವೆ ಆಂಟ ಟೈಮ್ ಅಲಿ ಮನಾಲಿ ಮಾಡೋದು ಕಾಮಿನೆ ಎಚ್ಚಿಗೆ ಅಂತೋನು ಫೋನ್ ತಗಂಡೋ ಪುಸ್ತಕ ಮಾಡು ದೂರ ಮನೆಗೆ ಊಟ ಬರುತ್ತೆ
ಗಂಡ ಹೆಂಡತಿ ಹಿಬಾ ರೇ ಹೀರೋ ತಾರೆ ಬೆಳಗೆ ಟಿಫಿನ್ ತಗುಂಡು ಗೆ ಹಂತಕ್ಕೆ
ಹಾ
ಬೆಳಗೆ ಒಂದು ಸಮಯ ಮಾಡು ದೂರ ಆಯ್ತ್ ಲ್ರಿ ಈಗ ಕುಕಿಂಗ್
ಹೌದು ಮಧ್ಯಾಹ್ನ ಯಾರು ಇರೋದೇ ಅಲ್ವಲ್ಲ
ಹಾ ಇರಂಗಿಲ್ಲ ಅ ರ ಮನೆಯಲ್ಲಿ ಯಾರು
ಹ್ಮ್
ಮಾಡ ಮಾಡೋದು ಇರಲ್ಲ ತಿನ್ನೋದು ಇರಲ್ಲ
ಹೌದು
ಇತ್ತಾಳ ಮನ್ಯಾಗ ಏನಿಲ್ಲ ಅಲ್ಲೇ ದೊಡ್ಡ ಇದ ಐತ್ರಿ ಮಾಲ್ ಇದ್ದಂಗೆ ಐ್ರಿ ಅಲ್ಲಿ ಎಲ್ಲಾನು ಸಿಗತ್ರಿ ಊಟ ಮಾಡಕ ಅಲ್ಲೇ ಏನಾದ್ರು ತಗೊಂಡ್ ಬಿಡ್ತಾವ್ರೀ ಪಾರ್ಸಲ್
ಹಾ ಎಷ್ಟೋ ಇದ್ರರ್್ದು ಹಂಗೇ ನಡ
ಹಾನ್ ದಾರು ಬೆಂಗಳೂರು ಜೀವನ ಕಷ್ಟ
ಕಷ್ಟ ಮಾಡಿಕೊಂಡಾ ರೀ ಕಷ್ಟ ಹರಂ ಮಣಿಕೊಂಡ ಹರಾಮ್ ಸಂಪದನ್ ಮಡಿಕೊಳ್ಳೋದುರು ಮ್ಯಾಲೆ ಎರುತ್ತೇ
ಅಧರು ಕಷ್ಟ ಪತಾರೆ ಸುಖ ಸಿಕುಡ್ತಾ ದೇ ಯಾ ಕೆ ಅಂದರ್ ಅಷ್ಟೊ ಕಷ್ಟ ಪತಾರೆ ಅಷ್ಟೊ ಪಾವತಿ ಭಾರುತದೆ ಹಾ ಯಲ್ಲಿ ಹಳ್ಳಿ ಎಡರೆ ಎಲಿ ಎಲ್ಲಾ ಅಂತ ಹೇಳಿ ಸಿಟಿ ಓಗು ದುಡುದು ಕೊಂಡು ತಿನ್ನುತಾರೆ
ಹೌದು ಅದೆ ಒಬೆರಾಯ್ ಧುರಿ ಧರೆ ಆಗಲಾ ಅಪ್ಪಾ ಪ್ರಿವಾಗಿಯೆಲ್ಲಾ
ಕಟ್ಕೋಣರ ಆ ಮನೆಯಲ್ಲಿ ಇನ್ನು ಓಪನ್ ಇಲ್ಲ ಏನು ಈನಾ ಮಾಡಿಲ್ಲ ರೀ ಮೇಡಂ ಇನ್ನ ಟೈಲ್ಸ್ ಅದು ರೀ
ಹ
ಓಪನಿಂಗ್ ಆಗಿದ್ದರೆ ಅಂದ್ರೆ ಯಾರಿಗಾದ್ರೂ ಬಾಡಿಗೆ ಕೊಡುತ್ತಿದ್ದೀರಿ
ಹ ಬಾಡಿಗೆ ಆದ್ರೂ ಪರ್ವಾಗಿಲ್ಲ ಏನು ಈಕಡೆ ಬರ್ತಾ ಇರುತ್ತೆ
ಹೇಳು ಏನು ಅಂಗಡಿ ಮಾಡಿದೆ ಒಂದುನಗ ಬಾ ಇದು ಮನಿ ಮಾಡಿಯವರೆ ಮನಿ ತೊಗೊಂಡರ್ ತೊವಲೆಟಾ ಬಿಟ್ರೆ ಬಿಲ್ದಾಕ ಅಂಗಡಿ ಅಂತ್ರು ಇರು ಅಂಗ್ಡಿ ಬಾಡಿಗೆ ಕೊಟ್ಟು ಬಿಡ್ತೀವಿ
ಹೌದು ಇಲ್ಲ ಅಂಗಡಿ ಮಾಡ್ಕೊಂತಾ ಹೊರಗಡೆ ಬಂದು ಯಾರಾದ್ರೂ ಮಾಡು ಇತ್ತಂದ್ರೆ ಪಕ್ಕದಲ್ಲಿ ಮನೆ ಐತಂದ್ರೆ ತಗೋಳ್ತಾರೆ ಇಲ್ಲ ಅದೇ ಊರು ಮಾಡ್ಕೊಳ್ಳಿದ್ರೆ ಅಂಗಡಿ ಒಂದು ಸಾಕು ಮನೆಯನ್ನು ಬಾಡ ಅಂದರೆ ಮನೆ ಬೇರೆಯವರಿಗೆ ಮಾಡಿಕೊಂಡರೆ ಆಯ್ತು
ಹ ಸರಿ ತಗೋಳ್ರಿ
ಏಕಂದ್ರೆ ಅದೇ ಊರವರು ಇರ್ತಾರಲ್ಲ ಆಲ್ಮೋಸ್ಟ್ ಅದೇ ಊರಿನಲ್ಲಿ ಇರ್ತಾರಲ್ಲ ಮನೆ ಇದ್ದೇ ಇರುತ್ತೆ ಅವರಂಗೆ
ಹ್ಮ್ ಹೂ ಸರಿ ತಗೊಳ್ರಿ ಮೇಡಂ
ಆ ಸರಿ ಆಯ್ತು